ಹಲೋ ಎಲ್ಲಿಲ್ ಮ
ಹಾ
ಹ್ಮ್ ಹೌದಾ ಊಟ ಆಯ್ತಾ
ಹ ಅದ ಹಾ ಆಯತ್ಕೊಂಡ ನಿಂತು
ಹೌದಾ
ಸಂಸಾರ
ಅಪ್ಪ ಎಲ್ಲಿದ್ದ್ಯಾ ಡ
ಆ ಗ ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಈಗ ಈಗ ನಾನು ಡ್ಯೂಟಿ ಮಾಡ್ಲಾ ಮಾಡ್ಲಕ್ ಕುಂದ ನೆ ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಇದೀನಿ ಈಗ
ಹೌದಾ ಬಸ್ ಸ್ಟ್ಯಾಂಡ್ಗೆ ಹೋಗಿಲ್ಲ
ಹಾ ಹೌ ಇಲ್ಲ ಇಲ್ಲ ಇಲ್ಲ ಹೋಗಿಲ್ಲ ಹೋಗಿಲ್ಲ ಎಲ್ಲಿಗೆ ಹೋಗಿಲ್ಲ.
ಹೋಗಬೇಕ್ ಇಲ್ಲ ಇವತ್ತು ಹತ್ತರಲ್ಲ ಕಾಲೇಜ್ ಬ
ಹೌದಾ ಇವತ್ತ್ ಹ್ಮ್ ಇವತ್ತು ಆಯ್ತಾರ ಅದಲ್ಲ ಕದಗೆ ಹೋಗಿಲ ನಾನ ಎಲ್ಲೆ ಮ್ಮ ಗಾ ಈಗ ಇದ ಮ್ಮ ಮನಿನ ನಾವ್ ನಾವು ಮಾತ್ರ ಮಾಡ್ಲಿ ಬಿಡ್ಲಿ ಅ ಅಮೌ ಅಮೌಂಟ್ ಬರೊದ ಮಾತ್ರ ಫಿಕ್ಸ್
ಅ ಬಂದಿಲ್ಲ ಅಲ್ಲದೆ
ಹೆ ಹಗ ನನಗೂ ಸೆವೆಂಟಿ ಸಿ ಸೆವೆನ್ ಒನ್ ಸೆವೆಂಟಿ ಸೆವೆನ್
ಅಲ್ಲಗ
ಏನ್ ಏನ ಬರ್ತಾವ ಅಂದ್ರ ಕಾಲ್ ಈ ಅದ ಕಾಲು ಹ್ಮ್ ನೀನ್ ಮಾಡಿದ್ರೆ ಏನ ಏನ್ ಬರ್ತಾವ
ಹಾ
ಹಾ ಕಾಲು ನಿ ನೀನು ಮಾಡ್ ಮಾಡಬೇಕದ ಕಲ್ ಅವಾಗ ಬರ್ತಾವ ನೀ ನೀನವು
ಹ್ಮ್ ಹೌದ್ ಕಾಲ್ ಕಾಲ್ ಮಾಡ್ ನಾನು ಅದಕೇನ್ ನೀನು ಬರ್ತಾವ ಅದ್ರಗ ಅಮೌಂಟು
ನಾ
ಹ್ ಅದಕ್ಕೆ ನಿಮ್ಮ ಹಾ ಪಾರ್ಟಿ ಪು ಆಯ್ತು ಮಗ ಕೊಡಂಬ ಪಾರ್ಟಿ ಪಾರ್ಟಿ ಪಾರ್ಟಿ ಕೊಡಮ್ದು ಪಾರ್ಟ್ ಕೊಡಾಮ
ಎಲ್ಲಾ ನಾಳೆ ಊಟಕ ತಿನ್ನಕೊಡನಿ
ಹಾ ಆ ಹೆ ಹಿ ಹಿ
ಏನೆನೊ ನಾನ್ ಕೊ
ಹೌದೊ ಆಗೊಲ್ಲ ಆಗಲ್ಲ ಆಗಲ್ ಮಗ ಈ ಒಮ್ಮಲ್ಲಿ ಏನ್ ನೀನು
ಇಲ್ಲ ಹ್ಮ
ಖರ್ಚಿಗಾಗಷ್ಟು ಕೊಡ್ ಸಾಕ್
ಹಂಗಲ್ಲ ಈಗ ನೀನು ಅಷ್ಟು ಜಲ್ದಿ ಇದ್ ಅಷ್ಟು ದೊಡ್ಡ ಅಮೌಂಟ್ ಕೇಳಿದರು ನಾ ಏನು ಮಾಡಲೆಳ್
ಹೆ ತಗಿಯೊ ಅಗ್ಯಾರೆ ತ ಪರ ಎ ಸಪಾಲಿ ಕುಂತಿ ರ್
ಹೌದಾ ಮತ್ತೆ
ಅದೇ ಯಾರ
ಆ
ಅವರಿಬ್ಬರ್ ಬಂದ್ರಾ ಹಾಸ್ಪಿಟಲ್ ಗ
ಹಾಸ್ಪಿಟಲ್ ಗ
ಅವರು ಇಬ್ಬರು ಬಂದಾರೆನ ಲಕ್ಷ್ಮಿವರು
ಹ್ಮ ಅಲ್ಲ ಲಕ್ಷ್ಮಿ ಎಲ್ಲಕ
ಹಾ ಇದು ಇದು ಕಟ್ನ ಆದು
ಹಾ ಹಾ ಅರ್ಚನಾ ಅರ್ಚನಾ ಅರ್ಚನಾ ಹನ್ಲಿ
ಅ ಬಪಕನಾ
ಹಾ ಒಬ್ಬಕ ನಾಳೆಗೆ
ರಾಯಚರ್ ಏ ಚಳಂತ
ಹಾ ಹಾ ಅದು ಯಾವತ್ತನಬ ಯಾಕಂದ್ರ ಅವರು ಐ್ ತ ಐತ ಹ್ಮ್ ಕದಗ ಅವರು ಐ್ ತರ ದಿನ ಬರ ಬರ್ಲಾದವರು ಬಂದಾರ ಪಂಡದಾರ
ಯಕ ತಪ
ಹಾ ಅದೇ ಹೇಳಿದ್ದ್ಯಕ್ಕ ಅವರು ತಮ್ಮಗೂ ಸ್ವಲ್ಪ ಜ್ವರ ಬಂದವಂತ ಪವಾರ ಹ ಹ ಕದಗ ತೋರ್ಸಲ್ಲ ಆಗ ಬಂದಾಳ ಝೋನ್ ಅದೋನ್ ಝೋನ್ ಝೋನ್ಗಿನ್ ಕೊಟ್ಟಿವ ನಾವು ಕೊಟ್ಟಿವವಿ ಝೋನ್
ಹತ್ತಿನ
ಎಜ್ೇ ಅವರ ತಂಗಿ ಕಟ್ಟವೇನ್ ಅವ್ರ ತಮ್ಮಗನ ಹಾ ಕೊಟ್ಟೇವಿ ಈಗ ಗದೆ ಬಂದು ಕುಂಚಿ ನೋಡಿಲಿ ಹೊರಗೆ
ದಸ್ ವಗ
ಆಾ
ಆತ ಜ
ನಾನಾ ್ಮ ಅರ್ಚನಾ ಇಬರ ಅದೇ ನಾನಾ ಅರಸನ ಇಬ್ರೆ
ಅ ಮೇಡಮ್
ಮೇಡಾಮ ಶರ ಶಲಿಜ ಮೇಡಮ ಇಮ್ರಾನ ಶರ್ಮಾ ಶರ್ಮ ಪೈಸ ಕಮಾರ ಹೋಗ ಹಾ ಕಸೆಲ್ಲ ಭ ಕೈಸ ಚಲ್ರ ಜೀನಾ ಯ ಎ ಕಾದ ಜವನಾ ಹ ಇದ ಇನ್ನ ಹತಾಗ ಮಾತಾಡ ಹಲೋ
ಜವ ನ ಕ ಬನ ಸಾಲ
ಏನ್ಣ ಕಣಾರ ಸ ಸಂಸ್ಕೃ ಪರಂಗತಾರ ಇವತ್ತಾಗ ಬಂದಿ ಅಂದ್ರೆ ಊಟ ಮಾಡಿ ಮಕ್ಕೊಲಗ್ ಬಂದಿಲ್ಲಿ
ನೀ ಮೆ ದೊಡ್ ಮತ್
ಇಲ್ಲ ಅಣ್ಣ ತಮ್ಮಗೆ ಆರಾಮಿಲ್ಲ ಅದಕ್ಕೆ ತಂದೀನ್ಿ
ಹಾ
ಚಲೋ ದವಕ ನ
ಹ್ಮ್ ಹ್ಮ್
ರಾಟ್ ಕರ್ಕೊಂಡೋಗಬೇಕಿಲ್
ಕೆನೋಲ ಹಕ ನೀ ಜಝೋನ್ ಬರ್ಗರ್ ತ್ರ್ರೀ ಡೇಸ್
ಹ್ಮ್
ಹ್ಮ್ ಒಂದ್ ಎಂ ಎಸ್ ಫ್ಲೂವಿಡ್ ಹಾಕಿನಿ ಹಂಡ್ರೆಡ್ ಎಮ್ ಎಲ್ ಪ್ಯಾರಾಸಿಟಮಲ್ ಹಾಕೆ ಜ್ವರ
ಹ
ಟೈಫಾಯ್ಡ್ ಆಗ್ಯದಂತ ಬ್ಲಡ್ ಚೆಕ್ ಮಾಡ್ಸಿದೆ ಆ
ಹ್ಮ
ಹಲೋ
ಎಷ್ಟ
ಆ ಹಾ ಹಾ
ಹ ಭೈಯಾ ಇಮ್ರಾನ್ ಇಮ್ರಾನ್ ಬಾಯ್ ಎಲೋ
ಹಾ
ಅಲೋ ಮಗ ಹೇಳ
ಎ ಅವ್ರೇ ನಾಲ್ಕು ಮ ನಕಂದ ಹೊರ್ತತ್ರ ಇರ್ತ
ದಸ್ ಮಿನಟ್ ಗಣ
ಹಲೋ ಟಮಸ್ ಬೋತ್ತ ಪೈಸೆ ಬಾಗ
ಬ ಪಾಲತ ನೀ ಬಡ್ನಾ ಅಭ ಪಾಲತ ಪಾಲತ ನೀ ಹಾ ರಜಾಕೂ ಕೊತಗ ಕಲ್ ನ್ ಹಾಸ ಕಂಪ್ಯೂಟತ ಉಸ್ ತಲ್ಲ ನೀ ಸುಕಣ ರಾಜಾ ರಾಜಾ ಭ ಸುಕಣ ಹಾ ರಾವದು ಆಯ ಸೆವೆನ್ಟು ಸೆವೆನ್ ಎಕ ಸೆಕೆಂಡಗ ದಸ್ ದಸ್ ರೂಪೆ ಸೆಕೆಂಡ ಕ ಕಾಮೇದ ಅಮಚು ಪೈಸಾ ವಡಿ
ಹ್ಮ
ಹಾಗಗೆ ಜಾರಾ ಒಂದ
ಚಾಲು ಚಾಲೂ
ಳ
ಹ್ಮ್ ಹ್ಮ
ಆಯ್ತಲ್ಲಲ್ಲ ಎಟತ್ತನ ಆಗ್ತದ್ರದು
ಹಲೋ
ಹಾ ಆಯ್ತು ಎಲ್ಲದು
ಹ ಆಯ್ತ ಆಯ್ತ ಆಯ್ತ ಹ ಟ್ವೆಂಟಿ ಮಿನಿಸ್ ಅಲ್ಲಿ
ಆಯತಯ್ತ
ಹಾ
ಮಜೆ ಮಾಲ ಕ ಕ ೋಡ ಸ ಹೌ ಹ
ಥಿಂಕಿಂಗ್ ತಿಂಕಿಂಗ್ ತಿಂಕಿಂಗ್ ಹೇಗ ಓದತದ ನೀಿ ಹುಡಿಗ ಅಂತ ಹ ಬರ್ ೆಂಡ ಫ್ರೆಂಡ್ ಬರ್ದ ಎಲ್ಲ ಬರ್ದ ಅದ್ರ ಯಾವದಲ್ ಥಿಂಕಿಂಗ ಕಸೆ ಕತ ವಹ ಸಾಾದ
ಟೀಚಿಂಗ್ ಹಿಸಬ್ ಸಾ ಧನ್ ಮಸ್ಏನು ಚೇರಿವತ ಚೇರಿ ಭಾಯ ಮಂದ ಬಾಯ ಅತ
ನಂದೆ ಶಿಲ್ವ ಬೇರ್ ಕೊಡ್ತ ಒಂದ ಜಾ
ಹಾ
ಕ ದದು
ಇ ಬತ ಹಬ್ಬ ಕರ್ ಇತ್ತುು ಬತ ಕ ನಕೋ ಜ ಹೊತಾಸ ರಕ್ಕ್ಷೋಡಕೆ
ಹ
ಹಾ
ನೀರ್ಲ್ಲಯ್ತ ನೀರ್ ಏನ್ ನೀರು
ನೀಗ ಕರ್ತನ್ತೀಯಪ್ಪೋನ್ಸರ
ಮ
ಹ ನ